ಹೆಟ್ ಹ್ಮ್ ಹಲ್ಲೋ ಹೆಟ್ ವೆಯಿಟ್ ಇಲ್ಲ ನೆಟ್ವರ್ಕ್ ಇರೋ ಕಡೆ ಇಟ್ಟು ನೀನ್ ಹೋಗಿ ಎಲ್ಲಿ ಹೋಗ್ತೀಯಾನ
ಎಲ್ಲಲ್ಲ ಕಡೆ
ಏನ ಮತ್ತಬೇಡ ಎಲ್ಲಿ ಎಲ್ಲಿ ಇರ್ಕ್ ೈತಲ್ಲ ಅಲ್ಲಿ ಫೋನ್ ಇಟ್ಟು ಅಂದ್ ಫೋನ್ ಇಟ್ಟು ಹೂಗತ್ತೆಗೆ ಹ್ಮ ಹೌದ ಬರೆ ಮುನ್ನೂರು ಮುನ್ನೂರು ಹೋಗ್ತ್ಯಾಎತ್ತೆ ಮಿನಿಟ್ಸು ಟೂ ಓವರ್ ತ್ರೀ ಓವರ್ಗೆ ಕಟ್ ಆಗ್ತೈತ್ತಲ್ಲ ಹ್ಮ್ ಅದಕ್ಕೆ ಅ ತಣ ಹ್ಮ್ ಅದಕ್ಕೆ........
ಕೆಳಗೋದ್ರೆ ಇನ್ನೂ ನೆಟ್ ಸಿಗೋದೇ ಇಲ್ಲ ನನಗೆ.
ಹ. ಹ ಗಜತ್ರ ಮಹೋತ್ಸವ ಹ್ಮ್.
ಹ
ಇನು ಫಸ್ ಡ್ ಫೆಸಿಲಿಟಿ ಹ ಎಸೆನ್ಿಯಲ್ ಮೆಡಿಸಿನಲ್ ಅವೈಲೆಬಲ್ ಹ್ಮ್ ಅ.
ಏನ್ ಮಾಡ್ತಿದ್ದಿ ಮನೆಗೆ.
ಏನು ಟಿವಿ ನೋಡ್ತಿದ್ದೀನಿ.
ಹ್ಮ ಹ್ಮ.
ವೇದರ್. ಹ್ಯಾಂಡ ರೈಸ್ ತ ರ್ಯಾಮಪ್ಯಾಂಡ್ ಅವೇಲೆಬಲ್ ನ. ಸ ನಿನಗೆ ಬಾರಿ ಗೊತ್ತಿರ್ತತ್ ನೀನೇ ಹೇಳ್ಬಿಡೆ. ಅದನ್ನು ಅರ್ಧ. ನಿಂದ ನೋಡಕ್ ಸ್ಟಾರ್ಟ್ ಮಾಡಿರೋದ್ ನಾನು ಗೊತ್ತಿಲ್ಲ. ನೀನ ಹೇಳು ಫಸ್ಟ್ ಇಂದ. ನೀನೇ ಒಂದರ್ವೆ ಕ್ರಿಯೇಟ್ ಮಾಡತ್ತ ಹೋಗ್ಲಿ. ನೋ ಹ್ಮ್
ಹೀಟ್ ಮಾಡೋಣ.
ಏನಾರಾ ಒಂದು ಮಾಡ.....
ಹ
ಚ ಕಾಯ ರ ಅಗ ರಾಣ ಜಾಗ ಚತ ಹ್ಮ್ ಹ್ಮ್ ಹ್ಮ್ ಹ ಮಾಡಯು....
ಕ್ರಿಂಜ ಕ್ರಿಂಜ್
ಹ್ಮ್ ಕ್ರೇಜಿ ಆಗಿರೋದು ಮುದ್ದು ಸೊಸೆ ನೋಡ್ತಿದ್ದೀನ್ ನೋಡು. ಡಸ್ಟ್ ಬೀನ್ಸ್..... ನನ್ ತಿನ್ನಲ್ಲ ಅಂತಾನೆ ನಮ್ಮ ಮನೆಗ್ ನನ್ ಮುಂದೆ ಮುಂದೆ ತಂದ್ ತಂದ್ ಏನೇನೋ ತಿಂತಿದಾರ. ಹ್ಮ ಹ್ಮ್ ಜಿಗುಟಿ ಜಿಗುಟಿ. ತೋರಿಸಿ ತೋರಿಸಿ ಜಿಗುಟಿ ಜಿಗುಟಿ..... ಎಷ್ಟು ತಂದೆಯರು ಗೊತ್ತಾ. ಮೂರು ಪ್ಯಾಕೆಟ್ ಖಾರ ಮೆ ಎಕ್ಸ್ಟ್ರಾ ಸಣ್ಣ್ ಖಾರ. ಸ್ವೀಟ್... ಟ್ಟಂತೂ ಒಂದ್ ಇಡೀ ರಾಶಿ ಯಾ ಯಸ್ಟ್ಟತ್ ಎಲ್ಲ. ಬಿಸಕೆಟೋ ಚಿಪ್ಸ್. ಕೋಡಬಳೆ ಚಕ್ಲಿ.
ಹಗ.
ಎಲ್ಲ ಹ್ಮಞ ಏನೇಏನು ಮುಟ್ಟಿಲ್ಲ ಗೊತ್ತಾ ಹ್ಞೂ. ಏನ್ ಏನ ಮುಟ್ಟಿಲ್ಲ. ಹಾ ಸರಿ ಸ ಅದೇ ಅದೇ ನನ್ನ ಶಗಣಿ ತಂದಿದ್ದ ಸರಿಗ ಆತು.
ಹ ಒಂದ್ ಕೆಲ್ಸ ಕೊಡಿ ಕೊಡಿ ನಿಮ್ಮ ಅಮ್ಮನ ಕೈ ಹೇಳ್ತೀನಿ ಅಂಟಿ ಹೇಳಿ ಹಾಕ್ಲ ಇಲ್ಲ ಅಂದ್ರೆ ನಿಮ್ ಮನ್ಯಾಗೆ ನಮ್ಮ್ ಮನೆಗ್ ಹಾಕ್. ಕ್ಲಾ ಇದ ತರ್ತಿನ ತಡೀರಿ ಅಂತ ಹೇಳ್ತಿ
ಹೇ
ಅದ ತಿನ್ನಲ್ಲಲ್ಲ ನೀನು ಅದಿಕ್ಕೆ ಇನ್ನೇನ್ ಮಾಡಣ ಸಗಣಿ ಆದ್ರು ಬೇಕಂದ್ಯಲ್ಲ.
ಥೂ ನಿನ್ನ ಹ ನನಗಲ್ಲ ಅವ್ರಿಗ್ ಹೇಳಿದ್ದು ಹ್ಮ್ ಮತ್ ತೆ ಅವ್ರ ತಾನೇ ತಿಂತಿರೋದು.
ಅವ್ರಿಗ್ ಅವ್ರ ತಿಂತಿದಾರ.
ಹ್ಮ್ ಮತ್ತ್ ನನಿಗ್ ಇಲ್ಲ ಅಂತಾನೇ ಹೇಳ್ತಿರೋದ್ ನಿಂಗೆ ಹ್ಮ್ ಪಪ್ಪಾ ಸೇವ್ ಆಂಡ್ ನೆಸ್ಟ್. ಭುವಿಯಾ ಮೋಡ ಒಮ್ಮೆ ನಿನ್ನನ್ನು ಕಂಡ್ ತುಂಬಾ ಹ್ಮ್ ಒಮ್ಮೆ ನಿನ್ನ್
ನಾನ್ ನೀನ್ ಚಾರ್ಜರ್ ನನ್ ಕಬೋಡ್ನಾಕ್ ಬಂದ್ಬಿಟ್ಟಿನಿ. ನೆನ್ಪ ಆಗೇತ ಇಲ್ಲ ನ ನೆನ್ಪಾಗಿಚ್ಚಾರ್ ಹ್ಮ್ ಆಮೇಲ ನೆನ್ಪಾತ್ ಚಾರ್ಜರ್ ಹಾಕಿನೇ ಇಲ್ಲ ಅನ್ನದು.
ಹಾಕಿಯ ತಾನೆ ಒಟ್ನಲ್ಲಿ.
ಹ ಹೋಗಿ ಯೋಗ ಮ್ಯಾಟ್ ಒಂದ್ ಮರ್ತ್ ಬಂದ್ಬಿಟ್ಟೆ ಕಣೆ.
ಥೋ ಕಂಪ್ಯೂಟರ್ ಹ್ಮ್. ಮತ್ತ ಯಾರ್ ಅ ಶರಣಿಂಗಾರ್ ತಗೊಂಡ ಹೋಗಕ್ ಹೇಳೇ. ಹ್ಮ್ ಹೌದಲ್ಲ ಈ ಏಕಿದ ಡಚ್ಚ. ಅದನ್ ತೊಂಬಾ ತಮ್ಮ.
ಎಷ್ಟಕ.
ಲಾಪ್ಟಾಪ್ ನೋಟ್ಬುಕ್ ಹ್ಮ್.
ಎಷ್ಟಯ್ತು ಟೈಮ್ ಅಪ್ಪಾವು ಮಧ್ಯಾಹ್ನ ಊಟ ಮಾಡಿದ್ದಿಲ್ಲ.
ನಾನು ಅಷ್ಟೆ ಹನ್ನೊಂದು ಗಂಟೆಗ ಬಂದು. ದೋಸೆ ತಿಂದು. ಹ್ಮ್ ಹ್ಮ್ ಯಪ್ಪಾ ತಾನೇ ಹತ್ ನಾನು ಹತ್ತ ನಿಮಿಷಾನೂ ಕುರ್ಲಿಲ್ಲ ಕಣೆ ಎಷ್ಟು ಬೇಜಾರು ಮಾಡ್ತಿದ್ದ ಗೊತ್ತಾ.
ಏನಂತಿದ್ದ.
ಎಷ್ಟಿದಿಯಾ ಅಲ್ಲ ಜಸ್ಟ್ ಹತ್ತ ನಿಮಿಷ ಕೂತಕಣಕ್ ಆಗಲ್ಲ ಜಸ್ಟ್ ಹತ್ತ ನಿಮಿಷ ಅಂತ. ಹ್ಮ ಏ ನಾನು ಮೊಬೈಲ್ ಟೇಕಿಂಗ್ ಹ್ಮ್ ಜಷ್ಟ್ ಹತ್ತ ನಿಮಿಷ ಜನರೇಟರ್
ಬೇ ಅವಸರ ಮಾಡ್ತಿಂದ್ನ ನೀನ್ ಅವಸರ ಮಾಡದ್ಯಾ.
ನಾನ ಮನೆ ಮನೆ ಮನೆ ಮನೆ ಮನೆ. ನಮ್ಮ ಪಿ. ಯೂ. ಸ್ ನಮ್ ಇಂಜಿನಿಯರ್ ಇಂಜಿನಿಯರಿಂಗ್ ಹುಡುಗಿರು ಎಲ್ಲರೂ ಟ್ರಿಪ್ ಹೋಗ್ತವ್ರೆ ಫುಲ್ಲು ತಿಂಗಲ್ಲಿ ಇರೋ ಎಲ್ಲಾ ಹುಡ್ಗಿರು ಅಲ್ಲಿ ಮುಂದೆ ನಾನು ಅವ್ನು ಪಕ್ ಪಕ್ದಗೇ ಕೊಂತೀವಿ ಓಕೆ ಹ್ಞೂ ಎಲ್ಲರ ಕಣೇ ಎಷ್ಟೊ ಕೊಂಡು ಹಾಸ್ಟ್ಲ್ಗ್ ಇರೋದು ಹುಡ್ಗಿರು ಮತ್ತೆ ನನ್ ಪರಿಚಯ ಇರೋ ಹುಡ್ಗಿರು ನಮ್ ನಮ್ ಕಾಲ್ಸ್ ಹುಡುಗೀರು ಚಪ್ಪ ದೇವ್ರೇ ಜೀವ ಬಾಯಿಗ್ ಬಂದು ಹೊರ ಹೋಗಿತ್ತು. ಹ್ಮ್ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿದ್ರು ನಾನ್ ನಿಂತನಲ್ಲ ಮುಂದೆನೆನಾನ್ ಕೂತಿದ್ನಲ್ಲ ಅಲ್ಲಿ
ಈ ಶಿವಮೊಗ್ಗ ಬಸ್ ಸ್ಟ್ಯಾಂಡಾಗ?
ಹ್ಮೂ
ಹ್ಮ
ಅದು ಏನೋ ತಪ್ಪುಸ್ಕೋಣ ಕಣ್ಮುತ್ವಿ ಇಲ್ಲಾ ಶಿವಮೊಗ್ಗ. ಯಾರೆ ಹೋಗತ್ತಾತಿನೊ ಹ್ಮ ಅಮೇಲ್ ನೀ ಏನಾರ ಮಾಡಿ ಸುಮ್ನ್ ಕುತ್ಕೊಂಡೊವಾವ ಆಮೇಲೆ ನೋಡುದ್ರೆ ನನ್ನ್ ಫ್ರೆಂಡ್ ಪಿ. ಯು. ಫ್ರೆಂಡಿಗ್ ಒಬ್ಳಿಗೆ ಮದ್ವೆ ಹಾಗೖತಿ ಆಕಿ ಸಿಕ್ಕಿದಲು ಇದೇ ಹಾಕಾತಿ ಹ್ಮ ನಾವೇನ್ ಮಾತಾಡಿಲ್ಲ ಸುಮ್ನೆ ಇದೇ ಹಾಕತಿ ಅಂತ ಗೊತ್ತಾತ್ತ. ಸರಿ ಅಂತ ಎದ್ ಬಂದೆ. ಹ್ಮ್
ಹ್ಮ್ ಹ್ಮ್ ಮಾತಾಡ್ಲಿಲ್ಲ ಬೇ ಬೇಜಾರಾದ್ನೆನ
ಹ್ಮ್ಮ
ಹ್ಮ್ ಹ್ಮ್
ಹ್ಮ್ ಒಮ್ಮೆ ನಿನ್ನನ್ನು.. ನ್ನು ಕಾಣ್ಣ್ತುಂಬ ಕಾಣುವಾಸೆಯಲ್ಲಿರುವೆ. ವೆ. ಭೂವಿಯಲು
ಆತ್ ನೋಡ್ರಿ
ಬಾನಲೋ....
ಸುನಿ ಒಂದ್ ಕೆಲ್ಸ ಮಾಡ್ ನೀನೊಂದು ಹಾಡ್ ಹೇಳ್ಬಿಡು ನಾನೊಂದು ಹೇಳ್ಬಡ್ತೀನಿ ಮತ್ತ ಮುಗ್ದ್ ಬಿಡ್ತೇತೇನ
ಹ್ಮ್ ಹಾಡ್ ಹಾಡ್ ಹಾಡತ್ತಾಗಿ ಹಾಡ್
ಹಾಡ್ ಬರ್ಬೇಕಲ್ಲ ತಾಡಿ ಹಾಡ್ ರಿಲೀಕ್ಸ್ ನೋಡ್ಕೋನ್ ಅ ಹಲೋ ಹಲೋ